ಹಲೋ
ಹಲೋ ನಮಸ್ತೆ ಭೈ.
ಹಾ ಹೇಳ್ರಿ ಸಂತೋಷ ಅವ್ರೆ ಏನ ನಡದ ಆರಾಮಲ್ಲ.
ಹಾ ಆರಾಮ್ ನೋಡಣ್ಣ ನೀವು.
ಏ ನಾವ್ ಅರಾಮಪಪ್ಪಾ ಏನ್ ಮಾಡತ್ರಿ.
ಏನೆಲ್ಲ ಬೈ ಸುಮ್ನೆ ಕುಂತಿದೆ ನೀನು.
ಏ ಇಲ್ಲಿ ನಮ್ಮ ಫ್ರೆಂಡ್ದು ಬರ್ತ್ ಡೇ ಇತ್ತು ಬರ್ತಡೆ ಮಾಡಿ ಇವಾಗ ಬಂದು ಸುಮ್ನೆ ಕುಂತಿವ್ರಿ.
ಹಾ ಚಲೋ ಆಗೈತ ಬರ್ತಡೇ.
ಹ ಚಲೋ ಆಯ್ತು.
ಹಾ ಏನ್ ಮಾಡ್ತಪ್ಪ. ಊರಾಗ ಬೀಜ ಊರ್ಬಿಟ್ಟಿವಿ ಮಳೆ ಇಲ್ಲಾ ಅದು ಬೀಜಕ್ ನೀರ್ ಹಾಕಂಗ ಆಗಿಬಿಟ್ಟ ಅಂಗ ನಮ್ಮ ಹಣೆಬರ.
ಹೊಲದಾಗಬೋರ ಇಲ್ಲಾ.
ಬೋರ್ ಇಲ್ಲ ಒಣ ಒಣ ಬೇಸಾಯ ಮಾಡಿವಲ್ಲ.
ಹ್ಮ್ ಹ್ಮ್ ಹೌದ ಅಂದ್ರೆ ಬಾಳ ಹೈರಣ್ಣಪ್ಪ ಮಳಿ ಬಂದ್ರೆ ನಡಿತದ ಇಲ್ಲಾಂದ್ರೆ ಸುಮ್ನೆ ಬಿತ್ತಿದ ವೆಸ್ಟ್.
ವೇಸ್ಟ್ ಈಗ ಮತ್ತೆ ಮಳ ಬಂದ್ರ ಈಗ ಮತ್ತೊಂದ್ಸಲ ಬೀತತ್ತಂದ ಮತ್ತೊಂದ ಸಲ ಬೀಜ ಉರ್ಬೆಕ್ ಈಗ.
ಹಾ ಹಾ ಹಾ
ಅದ ಒಂದು ಮಳೆ ಆಗಿಬಿಟ್ಟದ ಅಂತ ಹೇಳಿ ಊರಿ ಬಿಟ್ಟಿವಿ ಅದ ಮಳೆ ಬಂದಾಗ್ಲಸಿ ಮತ್ತೆ ಬಂದೇ ಇಲ್ಲ.
ಹೌದಾ
ಹ್ಮ್
ಅಂದ್ರ ಗೋಬ್ರಾ ಗಿಬ್ರಾ ಆಗ್ಬಿಟ್ರೇನ ಸುಮ್ನೆ ಬೀಜ ಒಣಗ್ತಾವ ಈಗ.
ಏ ಒನಿಗ್ಯಾವ ಆಲ್ರೆಡಿ ಈಗ ಎಲ್ಲ ಬೀಜಗಳು ಒಳಗ. ನಾವು ಸ್ವಲ್ಪ ನಾವ್ ಸ್ವಲ್ಪ ಏನನ ನೀರ್ ಹಾಕಿದ್ರೆ ಮೇಲೆ ಬರ್ಬೋದ ಅಂತ ಹೇಳಿ ನೀರ್ ಹಾಕಕತಿವಿ ಮನೆಯವರು ಎಲ್ಲಾರು ಸೇರಿ.
ಹ್ಮ
ಹ್ಮ್
ಮತ್ತೆ ಅಣ್ಣ ಏನು ಸಮಾಚಾರ ಊಟ ಆಯ್ತಾ.
ಏ ಆಯ್ತ್ ನೋಡಪ್ಪ ನಿಮ್ದ.
ಏನಾ ಅಣ್ಣ ಬಾಳ ದಿನಕ್ಕ ನೆನ್ಸ್ಕೊಂಡ್ ಬಿಟ್ಟಿ. ಇಸು ದಿನ ಫೋನ್ ಇಲ್ಲಾ ಏನಿಲ್ಲ ಮರ್ತು ಬಿಟ್ರಿ ಅನ್ಸುತ್ತೆ ಎಲ್ಲ.
ಏ ಹಂಗ ನಿಲ್ಲಪ್ಪಾ ಹಚ್ಚಿದ ನಿನ್ ಬಿಟ್ರ ನಮ ನಿನ್ ಬಿಟ್ರಿ ಯಾರ ಹೇಳ್ ಫೋನ್ ಹಚ್ಚಕ್ ಮತ್ತೆ.
ಹ ಹ ಹಾ ಮತ್ತ ಅಣ್ಣ ಮೊನ್ನೆ. ಮೊನ್ನೆ ಏನೋ ನಾಟಕ ಮಾಡಿದ್ರ ಅಲ್ಲ ಹೆಂಗ ಚಲೋ ಮಾಡಿದ್ರ.
ಏ್ ಚೆನ್ನಾಗ್ ಮಾಡಿದ್ ಉಪ್ಪ ಅದು ಸ್ಯಾಂಡ್ಣ ಪಟ್ಟಿತ್ತು ನಮ್ ಸೀನಿಯರ್ಸ್
ಹಾ
ಅದ್ರಲ್ಲಿ ಮತ್ತೆ ಅವ್ರು ಹೋಗ್ತಾರಲ್ಲಾ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಲಿ ಬರ ಭಾಷೆನಾದ ಆದ್ರೆ ಬೋರ್ಡಿತ ಅಂತೇಳಿ ಎಲ್ಲಾ ನಮ ಜೂನಿಯರ್ಸ್ ಒಂದ್ ಐದಾರು ಜನ ಸೇರಿ ನಾಟಕ ಮಾಡಿದ್ವಿ
ಯಾವ್ದ್ ಮಾಡಿದ್ದಣ್ಣ ಕ್ಯಾರೆಕ್ಟರ್
ಇದು ಹಳೆ ಕಾಲದ್ದು ಮಾಡಿದೀವಪ್ಪಾ ಪ ಪಾಂಡವರದ್ದಲ್ಲಾ
ಹ್ಮ್ ಹ್ಮ್ ಹ್ಮ್
ಅದು ಮಾಡ ಈಗ ಎಲ್ಲಲ್ಲೂ ಈಗನ್ ಮಾಡಿದ್ರೆ ಚೆನ್ನಾಗಿರಲ್ಲಂತಿ ತ್ ಅತ್ತ ರಾ ಸ್ವಲ್ಪ ಮ ಮಹಾಭಾರತ ಮಾಡಿದೆ ಚೆನ್ನಾಗಿರುತ್ತೆ ಅಂತೇಳಿ ಮಹಾಭಾರತ ಮಾಡಿದ
ಹ್ಮ್ ಯಾವ್ದಣ್ಣ ನಿನ್ ಕ್ಯಾರೆಕ್ಟರ್ ಯಾವ್ದತಿತ್ತದ್ರಾಗ
ನನ್ ಕ್ಯಾರೆಕ್ಟರ್ ಅರ್ಜುನಪ್ಪ ಅರ್ಜುನ
ಆ ಬಾಪು ಏನಣ್ಣ ಪಾಂಡವರೊಳಗೆ ಅತಿ ಸುಂದರ ವ್ಯಕ್ತಿ ಅವ
ಹ ನಾವ್ ಅಷ್ಟ್ ಚೆನ್ನಾಗಿಲ್ಲ ಅಂದ್ರುನು ನಮ್ಗ್ ಕೊಟ್ಟರು ನಾವ್ ಮಾಡಿದ್ ಏನ್ ಮಾಡ
ಏ್ಮಗ ಏನಾಗಾದ್ ಬಿಡೋಣ ಚೆನ್ನಾಗಿದ್ರಲ್ಲಾ
ಹ್ಮ್ ಇದು ಐ ಜನ ಇ ಒನ್ ಹತ್ತು ನಿಮಿಷ ಸಿನಿಮಾ ತರ ಇತ್ತು ಒಂದು ಒಂದು ಸನ್ನಿವೇಶ
ಧರ್ಮರಾಜ ಯಾರಾಗಿದ್ರಣ್ಣ ಅಂದ್ರ ಯಧಿಷ್ಟಿರ
ಇದಿಷ್ಟೀರ ನ ಅಲ್ತಬ್ಬ ಅಲ್ತಪ್ಪಣ್ಣ ಅಂತಾರ ಅವ್ರಗಿದ್ರ
ಹ ಹಾ ಭೀಮಾ
ಹ ಭೀಮ ರಮೇಶ್ ಅಂತಿದ್ರು ಅವರಗಿದ್ರ
ಹ ಹಾ ಹಾ ನಕುಲ ಸಾದೇವ್
ನಕುಲ ಸಹದೇವ ಇಲ್ಲಪ್ಪೋ ಭೀಮ್ ಅಂತನೋರು ಭೀಮ ರೆಡ್ಡಿ ಅಣ್ಣ ಅಂತಿದ್ರು ಅವ್ರು ಅವರು ಭೀಮಾ ನ ನಕುಲ ಸಹದೇವ ನವೀನ್ ಕೈಲಾಸ್ ಅಂತಿದ್ರು ಅವ್ರ ಆಗಿದ್
ಹೌದಾ
ಹ ಶಕಿನಿ ಅನ್ನವ್ರು ಪ್ರಭು ಅಂತಿದ್ರು ಶಕಿನಿಯ್ರು
ಏ ಅಲ್ಲ ಅಣ್ಣ ಪಾಂಡವ್ರು ನಡಬರಕ್ ಶಕುನ್ ಯಾಕೆ ಬರ್ತಾನೆ ಅವ್ರ ಕ್ರವರು ಬಲ್ಲಿರ್ತಾನಲ್ಲಣ್ಣ
ಅಲ್ಲ ಒಂದು ಒಂದ್ ಸನಿ ಒಂದು ಪಾಟ್ ಏನೋ ಒಂಥರ ಪಾಂಡವರ್ ಬಗ ಬಂದು ಏನೋ ತರ ಅವ್ರ ಸಲುವಾಗಿ ಕೌರವ್ರ ಸಲುವಾಗಿ ಏನೋ ಒಂದ್ ಮಾತಾಡ್ತೇನಾ ಅದು ಒಂದು ಮಾತತಿತ್ತ ಒಂದು
ಹೌದು ದುರ್ಯೋನ ಇರ್ಲಿಲ್ಲ ಅಲ್ಲಿ
ದುರ್ಯೋಧನ ಇರ್ಲಿಲ್ಲಪ್ಪ ಜಾಸ್ತಿ ಜನ ಆದ್ರೆ ಮತ್ತೆ ಲಿಂಕ್ ಆಗುತ್ತೆ ಜಾಸ್ತಿ ದೊಡ್ಡದಗ್ತ ನಾಟಕ ಅಂತೇಳಿ ಸಣ್ಣದ ಮಾಡಬಿಟ್ಟಿ ಹ್ಮ್ ಒಳ್ಳನೆ ಚೆನ್ನಾಗಿತ್ತು ಬಿುಡು
ಹ್ಮ್ ಅಣ್ಣಾ ಆದ್ರರು ಪಾಂಡವ್ರ ಕ್ಯಾರೆಕ್ಟರ್ ಮಾಡಿದ ನಗೆ ಭಾರಿ ಅಣ್ಣ ಪಾಂಡವ್ ಎಷ್ಟುಯವ್ ಗೊಾ
ಹ ಫಸ್ಟ್ ಗೊತ್ತಿಲ್ಲ ನಮ್ಗೆ ಮಾಡು ಮಾಡತ್ ಒತ್ತಾಯ ಮಾಡಿದ್ರ ಲಾಸ್ಟ್
ಹ್ಮ್ ಆದ್ರೂ ಅವರು ನೋಡಿ ಕಲ್ಕೊಳೋದು ಜಾಸ್ತಿ ಐತೆ ಅಣ್ಣ ನಮ್ ಬತಾಕ ಯಾ ಯಾಕಂದ್ರೆ ಅಲ್ಲ ಅವ್ರ ಅವವ ಒಂದೇ ಮಾತ ಹೇಳಿರ್ತಾಳ ಅಣ್ಣನನ್ ಮಾತ್ ಯಾವತ್ತು ಮೀರ್ ಬಡ್ರಿ ನಿಮ್ಮ ಅಣ್ಣನೇ ನಿಮ್ ತಂದೆ ತರ ಅಂತ ಹೇಳಿ
ಆ ಇದಿಷ್ಟರ ಏನ್ ಮಾತ ಹೇಳ್ತಾನೋ ಅದು ಒಟ್ಟ ಮೀರಲಣ ಅವ್ರ ಒಟ್ಟ
ಹ ನಾಲ್ಕು ಜನ ಪಾಂಡವರು
ಹ್ಮ್ ಮತ್ತತ್ ನಕುಲ ಸದೇವ ಸ್ವಂತ ತಮ್ಮದವರ್ ಸದಕಲ್ಲ ಅವ್ರು ಸಣ್ಣವನ ಮಕ್ಳುವ್ರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವ್ರರು ಕೂಡ ಸ್ವಂತ ತಮ್ಮ ದರ್ ತರ ನೋಡ್ಕೋತಾರ ಅವ್ರು ಅವ್ರರು ಸದ್ಯಕ ಅವರು ಮೂರು ಜನಗನು ಸ್ವಂತ ಹಣದರ್ತ ನೋಡ್ಕೋತಾರೆ
ಹ ಇದ್ರ ಹಂಗಿರ್ಬಕ್ ಪಂಚ ಪಾಂಡವರುರ್ತರ
ಹ್ಮ್ ಇವಾಗ ಅಲ್ಲಿ ಅದು ಒಂದು ಸನ್ನಿವೇಶ ಬರ್ತದ ನೋಡು ದ್ರೌಪದಿ ಶೀರೆ ಹೇಳ್ತಾರಲ್ಲಾ
ಹಾ ಒತ್ತತ್ರಾ ಬರಣ ಆಗುತ್ತ ಹೌದ ಹೌದು
ಚಿತ್ರಾಭರಣ ಆದಾಗ ಇವರು ಮೂರ್ ಜನನು ಸುಮ್ಮಿರ್ತಾರೆ ನಮ್ಮ್ರು ಯ್ದಾರ ಇವ್ರರು ವಿರುದ್ಧ ಯುದ್ಧ ಮಾಡಬಾರ ಅಂತ ಹೇಳಿ ನಕುಲ ಸಾ ಅ ವಿಭ್ರದ್ ಹಂಗೆ ಹೇಳ್ತಾರೆ
ಹಾ ಹಾ ಅವ್ರ ಕೌರವ್ರ ಇರುದ್ದಾ
ಹಾ ನೀ ನೀವ್ ಮೂರ್ ಜನ ಬಂದ್ರ ಬರ್ರಿ ಬಿಟ್ರಿ ಬಿಡ್ರಿ ನಾ ಮಾಮನ್ ಜೊತೆ ಸೇರ್ಕೊಂಡ್ ಅವ್ರ ಮಾವ ಇರ್ತಾನ ಯಾವ ಅವ್ರ ಹೆಸರು ಏನಾಗಿರ್ತತ್ತಪ್ಪ ಶಲ್ಯ ಮಾರಾಜ
ಹಾ ಹಾ ಹಾ ಹಾ
ಅವ್ರನ್ನ ಕರ್ಕೊಂಡು ನಾನು ಕೌರವರನ್ನ ಸೋಲಿಸ್ಬಿಡ್ತೀವಿ ನಮ್ಮ ಹಾಗೇನ್ ನಾವು ತಿರ್ಸಿಗೋತೀವಿ ಅಂತ ಹೇಳಿ ಸಿಟ್ಟಿಗೆದ್ದು ನಿಂತುಬುಟ್ರು ಅವರ ಇಬ್ರೇ
ಹಾ ನಕಲ ಸದರಿಬ್ರಾ
ಹ ಆಮೇಲೆ ಅವನಿಗೆ ಇದಿಷ್ಟ್ರಗ್ ಏನ್ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅವಾಗ ಅವ ಆದೇಶ ಮಾಡ್ತ ಇಬ್ಬರಿಗೂ ಭೀಮಿಗು ಮತ್ತು ಅರ್ಜುನರಿಗೂ
ಹ ಹ
ಆಗ್ಲಿ ಇ ಮಾ ಇದ್ದ ಅಂತೇಳಿ ಅವಾಗ ಇದ್ದ ಸ್ಟಾರ್ಟ್ ಆಗುತ್ತ
ಹ ಇದು ನಕ್ಕಲ ಸಹೋದರ ಅಷ್ಟು ಪವರ್ಫುಲ್ ಇರಲ್ಲಲ್ಲ
ಹ ಇಲ್ಲ ಪವರ್ಫುಲ್ ಇರಲ್ಲ ನಕುಲನ್ ಹತ್ರ ಏನಿರ್ತದಂದ್ರ ಮುಂದೆ ಏನಾಗುತ್ತೆ ಅನ್ನೋದು ಆ ಮೊದಲೇ ಗೊತ್ತಾಗ್ತಿರ್ತದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತ ಅಂತ ಹೇಳಿ ಸಾಧೇವ ಅವನ ಹತ್ರ ಏನಿ ಸಂದ್ರ ಏನೇ ಒಂದು ಯಾರಿಗೆ ಒಂದು ಗಾಯ ಆಯ್ತಂದ್ರು ಅವ್ನ ಹತ್ರ ಔಷಧಿ ತಯಾರು ಮಾಡೋುವಂತ ಬುದ್ಧಿ ಇರ್ತದ ಅವನ ಹತ್ರ ಹುಟ್ಟುಟ್ಲನನೆ
ಹಾ ಸಹ ದೇವತ್ರ ಹಾ ಹ
ಇವರು ಪಾಂಡವ್ರು ಯಾವದೇ ಕೆಲ್ಸಕ್ ಕೈ ಹಾಕ್ಬೇಕಿದ್ರುನು ಸಹಧೇವನ ಆದೇಶ ಅಲ್ದೆ ಏನೋ ಮಾಡ್ತಾರ ಅವ ಒಳ್ಳೇದಾಗುತ್ತ ಅಂತೇಳಿದ್ರೆ ಮಾತ್ರ ಕೆಲ್ಸ ಮಾಡ್ತಾರೆ ಇಲ್ಲಾಂದ್ರೆ ಮಾಡ್ತೇ ಇರ್ಲಿಲ್ಲ
ಹಾ ಹಾ ಹಾ ಹಾ ಅಂದ್ರೆ ಏನೋ ಒಂದ್ ಕಾರ್ಯ ಏನೋ ಒಂದ್ ಕೆಲ್ಸ ಮಾಡ್ಬೇಕಾದ್ರು ಸಹದೇವ್ತ್ರ ಕೇಳ್ತಾ ಇದ್ರ ಅಂತ ಆಯತು
ಹ್ಮ್ ಹಾ ಇವ ಯಾರು ಮತ್ತ ಇವರ್ಲ್ಲ ಯಾರು ಶಕುನಿ
ಹ್ಮ ಹ್ಮ
ಶಕುನಿ ಸಹೇವನ ಕೈಯಿಂದನೇ ಸಾಯ್ತಾನ ಸಹದೇವನೇ ಕೊಡ್ಲಿ ತ ಒಂದ್ ಒಡ ಸಾಯ್ ಹೊಡಡ್ ಬಿಡ್ತಾನ ಅವ್ನು ಅವನ ಅಸ್ತ್ರ ಕೊಡ್ಲಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಇದು ರಮೇಶ್ ಇದು ಹೊಸ ಪಫಸ ಹಾಕಿದ್ರ ನ ನೀವೆಲ್ಲಾ ಬಂದಿದೆ ನಿಮ್ಗ ಹ
ಏ ಹೀನ ಇಲ್ಲ ಅಣ್ಣ ನಾ ಇನ್ನ ಪಾಸ್ ಹಾಕಿನಿ ಅದೇನು ಮೇಲ್ ಬಂದಿಲ್ಲ ಮೇಲ್ ಬಂತ ಹೋಗಿಸ್ಕೋಬೇಕಲ್ಲ
ಹೌದಾ
ಹಾ
ನನಗನು ಬಂದಿಲ್ಲಪ್ಪ ಮೆಸೇಜ್ ಅದು ಚೆಕ್ ಮಾಡ್ಸ ಬರ್ಬೇಕ ನಾನು ಅದು ಫ್ರೀ ಬಸ್ ಪಾಸ್ ಇತ್ತಲ್ಲ ಅದಕ್ಕಿಂತ ಮುಂಚೆಕೆ ಅಪ್ಲಿಕೇಶನ್ ಆಗ್ಬಿಟ್ಟೀನಿ ಈಗ ರಿಸಕ್ಟ್ ಆಗಿರ್ಬೋದೇನೋ ನಾಳೆ ಚೆಕ್ ಮಾಡಿ ಶ ಹೊಸತದಾಗಿ ಬರ್ತೇನ ಮ
ಬಾ ಏನೇನ್ ಬೇಕ ನ ಹುತ್ತ
ಡಾಕ್ಯುಮೆಂಟ್ ನಿಮ್ದು ಕಾಲೇಜ್ ರ ಫೀಸ್ ರಿಸಿಪ್ಟ
ಹಾಂ
ಆಧಾರ್ ಕಾರ್ಡ್ ಇನ್ಕಮ್ ಕ್ಯಾಸ್ಟ್ ಫಾರ್ಮ್ ಒಂದ ಸಿುತ್ತ ಇವು ಮುನ್ನ ಹಾಕಿದ್ರೆ ಆಯ್ತು
ಹೌದಾ ನೋಡೋಣ್ಣ ನಾವು ಆ ಹ ಬಬೇಕು ನಾನು ಇನ ಹಾಕಿಲ್ಲ ನಮ್ಮ ಫ್ರೆಂಡ್ಸ್ ಹಾಕ್ಯಾರ ಅಂತ ಕೇಳಿದ್ದೆ ಅಷ್ಟೇ ನಾನು
ಹಾ ಹಾ ಹಾ
ಹ್ಮ್ ಮತ್ತೆ ಅಣ್ಣ ಫಂಕ್ಷನ್ದಾಗ ಏನ್ ಮಾಡಿದ್ರ ಅಡಗೆ ಊಟಕ್ಕೆ
ಹ ಬಿರಿಯಾನಿ ಮಾಡ್ಸಿದ್ರಪ್ಪ ಫುಲ್ ಖಾರಾಗಿಬ ಬಿಟ್ಟಿದಂತ್ರ
ಏ ಅಪರೂಪ ತಿಂತಿರ್ರಿ ನೀವು ಹಿಂಗ ಆಗಬ ಬಿರ ಬಾಳ ಇದ ಆಗ್ ಬಿಡ್ತೇತಿ
ಹ್ಮ ಅದು ಚೆನ್ನಾಗಿ ಆಗಿರೋದು ಎಲ್ಲ ಚೆನ್ನಾಗ ಕುಡಿಸಿದ್ರು ವಾಡನ್ಸರ್ ಹೌ ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗ್ ಕೊಟ್ಟಿದೆ ಆದ್ರೆ ಸ್ವಲ್ಪ ಅಡ್ಗ್ ಮಾಡವ್ರೆ ಕೆಡಿಸ ಬಿಟ್ಟಾರ ಅದ್ರನ್ನೆಲ್ಲ
ಹ್ಮ್ ನಂಗ ಬಾಳೆದ ಆಗ್ತದೆ
ಖಾರ ಜಾಸ್ತಿ ಆಕ್ಬ ಬಿಟ್ರ ಅದು ತಿನ್ನಾಕೆ ಆಗಿಲ್ಲ ಯಾರು
ಹೌದಾ
ಹ್ಮ್
ಅಲ್ಲ ಹಾವು ಹುಡುಗರು ಕಾಯ್ಕೊಂತ ಕುೂತಿರ್ತಾವ ಬಿರಿಯಾನಿ ಮಾಡ್ಯಾರ ತಿನ್ಬೇಕು ಅಂತ ಹಿಂಗ ಮಾಡಿ
ಹ್ಮ ಯಾವಾಗ್ಲೂ ಒಂದ್ಸಲ ಬರ್ತದ ತಿಂಗಳಿಗೆ ವರ್ಷಕ್ ಒಂದ್ಸಲ ಸೆಂಡಪ್ ಪಟ್ಟಿ ಚೆನ್ನಾಗಿ ಉಣಬೇಕಂತ ಅವ್ರಿದ್ರೆ
ಹ್ಮ
ಅಂದ್ರರುನು ಶಕನಿ ಅನಲ್ಲ ಹೊಡತ ಹೊಡದ ಮೂರ್ ಗಂಗಳ ಹೊಡ್ದ
ಶಕುನಿ ಪರಟ್ ಮಾಡ್ದವನ
ಹಾ
ಮತ್ತ ಶಕುನಿಯ ಅನ್ನೋನು ಕೌರವ ಸಾಮ್ರಾಜ್ಯನೇ ಮುಳುಗಸ್ಬೇಕಂತ
ಹೌದೌದು ಅಂದ್ರ ನೋಡಿಜ ತರಿಸಿದೀವಪ್ಪಾ ಡ್ಯಾನ್ಸ್ ಗಿನ್ಸ್ ಮಸ್ತ್ ಹೊಳ್ದೇ ರಾತ್ರಿ ಮೂರು ಮೂರವರೆ ತಕ ಹೊಳ್ದ್
ಮತ್ತ ಆ ಕಡೆ ನೀವವಿರ ಕಡೆ ಮೋಡ ಆಗತ್ತ ಅಂತ ಹೇಳೇತಲ್ಲಣ್ಣ
ಏ ಮಳಿ ಬಂತು ಮಳೆಗೆ ಹೊಡದ್ರ ಡ್ಯಾನ್ಸ್ ಎಲ್ಲಾ ಹುಡುಗರು
ಫುಲ್ ಎಂಜಾಯ್ ಅಂದ್ರೆ
ಅಯ ಕರೆಂಟ್ ಆಗುತ್ತಾ ಆ ಟೇಬಲ ಅಲ್ಲಿ ಬಾ ಅವ್ರೇ ಬಾರ್ಸ್ಕೊಂಡ್ ಡ್ಯಾನ್ಸ್ ಹೊಡಿತಾ ಇದ್ರು
ಅಂದ್ರೆ ಪುಲ್ ಎಂಜ ಆ ಆತರ ಮಜಾ ನೀನ್ ಎಲ್ಲಿ ಒಂದ್ ಕೋಟಿ ಕೊಟ್ಟ ಪಬ್ಬು ಹೋದರು ಸಿಗಲ್ಲ
ಆದ್ರೆ ಕೆಲವೊಂದ್ ಜನ ಕೆಲವೊ ಜನ ಇದ್ರಪ್ಪ ರೂಮಲ್ಲೆ ಮಕ್ಕಂದ ಇದ್ರು ಅವ್ರಗ ಏನ್ ಹೇಳ್ತಿ ಏನ್ ಹೇಳಕ್ ಆಗಲ್ಲ.
ಹೆ ಅವರು ಏನಂದ್ರೆ ಸೋಂಬೇರ್ ಸೋಂಬೇರಿ ಅಂತಾರಲ್ಲ ಆತರ.
ಹು. ಆ ಅವ್ ಜಾಗ ಕೆಲೊಂದ್ ಸ್ವಪ ಜಗಳ ಆಗವ್ ಎಲ್ಲ ಜಗಳ ಆದ್ಮಾಗಲ್ಲಾ ಕೆಲವರು ಮಕ್ಕೊಂಡ್ ಬಿಟ್ರು ಅವ್ರಗ ಏನ್ ಹೇಳ. ತಾಗಲ್ಲಾ.
ಹೌದ ಹೌದ ಹೌದು.
ಹು.
ನೀವಂತ ಮಜಾ ಮಾಡಿದ್ರ ಅಣ್ಣ.
ಹೆ ಸಾಕಪ್ಪ ಚೆನ್ನಾಗಿತ್ ಬಿಡು ಫಂಕ್ಷನ್ ಎಲ್ಲ.
ಹಾ ಹಾ ಹಾ.
ಹು ನೀವು ಇದ್ರೆ ಚೆನ್ನಾಗಿರೋದು.
ಏ ನಂದು ಈ ಕಡೆ ಕೆಲ್ಸಕ್ ಬಂದಿದ್ದ ನಣ ಬೇರೆ ಕಡೆ ಹೈದ್ರಾಬಾದ್ ಬಂದಿದ್ದೀನಿ ನಾನು.
ಹೌದು ದೌದು.
ನಾನಿದ್ರೆ ಬರ್ತಿದ್ದೆ ಬಿಡು ನಾನೇನ್ ಸಂಡೆಪ್ಪಿ ಬರ್ತಿರ್ಲಿಲ್ಲ ಅಲ್ಲಾ ಬರ್ತಿದ್ದೆ ಆದ್ರೆ ನಾ ನಾನು. ನೀವೇನೋ ನಾಕ ಮಾಡೋ ಗೊತ್ತತ್ತು ನನಗ ಒಂದು ಕ್ಯಾರೆಕ್ರ್ ಕೊಡಿ ಅಂತಿದ್ದಿದೆ ನಾನು ಪಾಂಡವರಲ್ಲಿ.
ಯ ಕೊಡ್ತಿದಿವಪ್ಪಾ ನಿನಗ್ ನಿನಗ್ ಸೆಟ್ ಆಗಂತ ಭೀಮಂದ ಕ್ಯಾರೆಕ್ಟರ್ ಕೊಟ್ಬಿಡ್ತಿದ್ವಿ.
ಏ ಭೀಮಾ ಅತಿ ಶಕ್ತಿಶಾಲಿ ಅಣ್ಣಾ ಅವಾ.
ನೀನು ಶಕ್ತಿ ಶಾಲಿ ಇದೆಯಲ್ಲ ಮತ್ತೆ.
ಏ ಅವರು ಇದ ಅಣ್ಣ ಏನಂತಲ್ಲ. ಅವ್ರಿಗೆ ಹೋಲಸಗಳದ ಅಲ್ಲ ಅವ್ರು ಕಾಲ್ದೊಳಿ ಹೋಲ್ಸ ಹೋಲಸ್ಕೊಕ ಆಗಲ್ಲ ನಮ್ಗೆ.
ಅಲ್ಲ ನಾವೇನ್ ಅವ್ರನ್ನ ಒಂದ ಅವ್ರರು ರಿಪ್ರೆಸೆಂಟೇಜ ಮಾಡದಪ್ಪ ಅಂದ್ರೆ. ತರ ನಾಟಕ ಮಾಡೋದಷ್ಟೇ ನಾ ಎಷ್ಟೇ ಏನ್ ಮಾಡಿದ್ರು ಏನು.
ಒಂದ್ಸಲಾದ್ರ ನೀವು ಶ್ರೀಶೈಲಕ್ಕೆ ಹೋಗಿರೆನ.
ಏ ಹಾ ಹೋಗಿ ಹೋಗಿ ನಾನ್ ಒಂದ್ ಎರಡ್ ಸಲ ಹೋಗಿರ್ಬೇಕು.
ನಡ್ಕೋತಾ ಬಸ್ಸಿಗೆ ಅಣ್ಣಾ.
ಹಾ ಹಾ ಇಲ್ಲ ನೋಡ್ಕೊತ ಭೀಮನ್ ಕೊಳಂತ ಬರುತ್ತಲ್ಲ ಅದೇ ಹೇಳ್ತಾ ಇದೇ ಏನ್ ನೀನ್.
ಹ ಭೀಮನ್ ಕೊಳಾ ನೋಡಿಲ್ಲ ಹೆಂಗದ.
ಅಯ್ ನೋಡಿ ನಾ ಎಷ್ಟು ಆಳವಾಗ ಅದ್ ಎಷ್ಟು ಹಗಲೋಗ್ಯದ ಬೊವು.
ಅವ ಬರೀ ಗದಾ ತಗೊಂಡ ಒಂದ್ ಏಟ ಹೊಡದಿರ್ತಾನಂತ ತಂದ್ರ ಅವ್ರ ವನವಾಸಕ. ಹೋದಾಗ ಇಕಿ ಯಾರಪ್ಪಾ ದ್ರೌಪದಿ ನೀ ಬಾಯರ್ಕೆ ಆಗಿರ್ತದಂತ.
ಹು ಹು ಹು ಹು.
ಆ ಸಮಯದಾಗ ಅಲ್ಲೆಲ್ಲಿ ನೀರ್ ಸಿಗ್ಲಾರಕ್ ಶಿಟ್ಟಿಗೆದ ತೊಗೊಂಡ ಹೊಡದ್ರ ತನ ಅದೆಷ್ಟು ಗದ ತಗೊಂಡ ಹೊಡದಾನ ಅಷ್ಟ್. ಟ್ಟು ಭೀಮನ್ ಕೊಳನೆ ನೋಡು.
ಅಷ್ಟು ಪವರ್ಫುಲ್ ಅವನು ಅಷ್ಟು ದೊಡ್ಡದ ಡುಡದ.
ಹತ್ ಹತ್ತು ಸಾವಿರ ಆನೆಗಳ ಶಕ್ತಿ ಇತ್ತಂತ ಅವನ್ ಹತ್ರ.
ಅಬಾಬಾಬಾ ಹು.
ಅವ ಇದು ಏನಪ್ಪಾ ನಮ್ಮ ತಾತ ಹೇಳ್ತಿದ್ದ ಯುದ್ಧ ಮಾಡ ಸಂದರ್ಭದಾಗ. ಎಲ್ಲರೂ ಏನು ಇದೇನು ಬಾಣ ಮತ್ತು ಬರ್ಚಿಯಿಂದ ಯುದ್ಧ ಮಾಡಿದ್ರ ಅವ ಅಲ್ಲಿ ಇಲ್ಲಿ ಗಿಡಗಳು ಇರ್ತಾವಾನೋಡ ದೊಡ್ಡ ದೊಡ್ಡ ಮರ ಗಿಡ ಅಂತೇಳಿ.
ಹು ಹು ಹು.
ಗಿಡುಗುಳ ಬಡ್ಡಿ ಹಿಡದ ಹಿಂಗ ಎತ್ತಿ. ತ್ತಿ ನೆಲಕ್ಕ ಕೊಡದ್ರ ಒಂದ್ ಸಾ ನೂರು ಎರಡ್ ನೂರು ಜನ ಸೈನಿಕರು ಸಾಯಬೇಕಂತ ಹಂಗ ಹೊಡಿ. ತ್ತಿದ್ನಂತವ.
ಹೌದಾ.
ಹಾ
ಸರಿ ರಮೇಶ್ ಟಮ್ ಆಯ್ತು ನಾನ್ ಮಲ್ಕೋತೀನಿ ನಾಳ ಹಚ್ತೀನ ಮತ್ತೆ
ಸರಿ ಅಣ್ಣ ಆಯ್ತ್
ಹ್ಮ್